ಹಲೋ.
ಹಾನ. ಲ್ಲ ಬರ್ಗೆ.
ನೋಡ ಅಣ ಹ. ಹಲೋ ಹ್ಮ್ ಏನ್ ಮಾಡ್ದ.
ಏನ್ ಎಲ್ಲಿ ಕುತ್ ನೋಡಿಲ್ಲ ಗಾಡಿ ಮ. ಬರ್ತ ಎ.
ಇಲ್ಲೇ ಬಾಟ ಅಲ್ಲಿ ದೂರ್ತ್ತ್ರ ಹೋಗ್ಲಿ ದೂರ ಹೋಗಲ್ಲಿ ವಯಸ್ ಎಕ್ಕೋಗ ಐತೆ.
ಇ ಏ ಅವ. .. .. ಒಟ್ಟ ಹಂಗೇನ್ತ್ರ. .
ಏ ಸೂರ್ಯ ವಾಯಸ್ ಎಕೋಾಗ ಆಯ್ತ ಆಕಡೆ ಹೋಲಿ.
ಇಲ್ಲ ನಾನ್ ಕೆಲ್ಸಲ್ಲಿನ. ಮಡೆಯಿಂದ ನಂ ನಿನ್ ಕಡೆಚೀ ಹೊತ್ತ ಬಾಜು ಪುಟಾನ.. ಹದಾ ಹ ಅಲ್ಲ ಬಟ ಅದನ್ನ ಬ್ ಮಾಡಡುದ ಎರಡ್ ಸಾವರ ಹೊತ್ತ ಎರಡ್ ಸಾವರ ಹೆ ಗತ್ತತದ ಮತ್ ಚಲ ನೋಡ ಒಂದ್ ಸಾವರ ಹೊತ್ತದೆ.. ಬ್ರೆಡ್ ದತ ಚ. ಕಾಲೇಜ್ ಹೋಗಬೇಕ
ಪ್ರಿನ್ಸಿ ಬಂದಳ ಏನ
ಹ ಬಂದಳ ಆ ತರ್ಪ್ಪ ಏನ ಎ ಜಲ
ಹ್ಮ್ ಹ್ಮ್ ಹ್ಮ್ ಮತ್ತ ಬಂದಿಲ್ಲ ಅಂದಲ ಮತ್ತ ವೀರ ಫೋನ್ ಹಚ್ ಕಳತ್ಲಿ ಹಿರೇಮಟ್ಟ ವೀರ ಫೋನ್ ಹಚ್ ಕಿಳಂತ್ಲಿ ಬಂದಿಲ್ಲ ಒಂದಪ್ಪ
ಹ್ಮ್ ಅವ ಹೇಳಏನಂದ್ರ ಬಂದಂಗಲ್ಲ ನೀ ನಾವು ಜಲ್ದಿ ಸಲಂದಲ್ಲ ನಾವ ಎ ಬಂದ
ಹಾ ಮತ್ತೇನ್ ಮಾಡತ್ತಿ ನೀ ಮುದಳ್ಕೊಂಡ ಬರ್ತೀಯಾನ
ಇವತ್ತ ಸ್ಪ ನಾಳೆ ನೋಡೋಣ.. ಅಂದು ಬಂದಲ್ಲಿ ಬೇಟೆ ಆಗ್ಬೋದು.
ಹಾ ಮತ್ತ ಇದನ. ಹಾ ಇದನ್ ಮಾಡ್ತ ಏ ಎಲ್ಲ ಓದಿಯ.
ಹ್ಮ ಹ ಓದಿಲ್ಲ ನೀವ ಒಂದ ಯಾವ್ದಾರಂದ ಬುಖತೋ ಹೋದ ಕನ್ನಡ
ಕನ್ನಡ ಓದಾಕ ಬರಂಗಿಲ್ಲೋ
ನಂಗಾರ ತೊಂಬರಲ್ಲಾ ಒಂದು ಬುಖ ತೊಂಬ ಇಲ್ಲ ಕಡೆ
ಇಂಗ್ಲೀಷ್ನಾಗ ಹೋದ್ರ ನಡ್ಯಂಗ್ಲನಾ ಹ್ಮ ನಾ ಇಂಗ್ಲೀಷ್ ಆಕಿನಿ
ಕಾಡ ಕನ್ನಡದಾಗ ಹ
ಹೌದಾ ಒಂದು ಪ್ರದೇಶವಿತ್ತು ಆ ಪ್ರದೇಶದಲ್ಲಿ ಒಬ್ಬ ಹುಡುಗನ ಇದ್ದನು ಆ ಹುಡುಗನಿಗೆ ತುಂಬಾ ಮಾನಸಿಕ ಪ್ರವಾಹ
ಯಶವಂತನ
ಹ ಯಶವಂತ್ ಅಂತ ಒಂದು ಹುಡುಗ ಇದ್ದಾನೋ ಆ ಹುಡುಗನಿಗೆ ಮಾನಸಿಕ ಪ್ರವಾವ ತುಂಬ ಇತ್ತು ಆ ಹುಡುಗನಿಗೆ ತುಂಬಾ ಅಶಭ್ಯವಾಗಿ ವರ್ತ ಇದಕ್ಕೆ ಜೈಲು ಶಿಕ್ಷೆ ಆಗಿತ್ತು ಆ ಜೈಲು ಶಿಕ್ಷೆಯಿಂದ ಅವನು ಒಂದು ಪಾಠ ಕಲಿತನು ಅದೇ ನೀತಿ ಪಾಠ ಎಂದು ಎಂದು ಹೇಳ್ತುರೆ
ಬರರ ಅಂದ್ರೆ ಪ್ರತಿಗ್ ಬರದರ್ತ್
ಹ ಈ ಈ ಕೃತಿಕಾರರ ಪರಿಚಯ ಕೃತಿಕಾರರ ಪರಿಚಯ ಹೇಳನಾ ಪ್ರತಿಕ ಬಿರಧಾರ
ಅವ್ಯಾಕಂಗ ಮಾಡತಾನ ಅವ್ಯಾಕಂಗ ಮಾಡತಾನ
ಅವ್ನ್ ಕರ ಅವನ್ ಗಟ ಬನ ಆಮೇಲೆ ಒಟ್ಟ ತುಂಬ ತುಂಬ ಬೇಕಾಗಿತ ಅವ್ನು ಹ್ಮ್ ಅದ ಮರ ಅವರು ರಖೋಗಾಯ್ತ ಲಿ ಸಿಕಾಂಗ ಬೈತರ ಅವ್ರ ಕೆಲ್ಸ ಆಯ್ತಿಲ್ಲಿ
ಮಕ್ಕಳ ಸಕಾರಿಗ
ನೋಡಲ್ಲಿ ಹೆಂಗ್ ಮಾಡತರ ಅವರ ಸುಳ ಗಲಲ್ಲ ಬಾಯದಂಗ ಆಯ್ತದೆ
ಹ್ಮ್ ಹೌದು
ಹಿಗಯಾಂಗ ಮಾಡುದು ಮತ್ತ
ಕಾಲೇಜ್ ಕಲ್ಲ ಒ ಎಡುಸ ಸ್ಕೂಟಿ ತುಂದ ಯಾರಲ್ಲ ಖನ್ ಸಾಕ ಸ್ಕೂಟಿ ತೊಗಂಡ ಬಂದ ಹಾ ಅವ ಸು ವರ್ಂದಾ ವಾರ್ರ್ ವಾಸ್
ನೀ ಏನ್ ಚಕ್ಲಿ ಅದ ಅನ್ಲಿಪ್ಪ ಗಾಡಿ ಹಾಕೊಂಡು ಕಳಸುದುದು ಅವಂದ ಬುಲೆಟ್ ಹೋದ್ರ ಸೈತ ಸ
ಹಾ ಲೆಲ್ಲ ಸ ಬ ಪಡ
ಹ್ಮ್ ಮತ್ತ
ಹ
ಅವಂಗ ಏನ್ರ ಮಾಡಾಟ
ಏನ್ ಮಾಡದು
ಕೆಲ್ಸಾಫಲ್ಸ ಕೊ
ಏಣ ಇಪ್ಪ
ಹ ಹೋಳ ಪಾಕಡಿ ಇವರು
ಏಮನ್ ಏಮನ್ ಮಾಡ್ತಾನಾವ ಎ ಕಾಲ ಲೀಡ ಪ ಪ ಹ ಕಾಲ ಇ ಕಾಲ ಇಡಾವ ಆ ಕಾಲ ಇಡುವನೋಡು ಅಷ್ಟೀಲ್ ಮುರದದು
ಅ ಹೆಂಗ ಅಪ್ಪಾಜಿ ಹಲೋ
ಇ ಊರಾಂಗದಾವ ಏನುಣ್ಣ ಪರಳ ಮ ಅ ನಿಮ್ಮ ಹತ್ತರ ಮೆ ಒಟ್ಟ ಮಾತಾರ್ಡ್ತ ಪಕ್ಕಂಗಷ್ಟ ಬ ನಿಲ್ಲಿಲ್ಲ
ಈ ಏನ್ ಬಿಡ್ಲಿಪ್ಪಾ ಅವ್ರಗೇನ್ ಅತಿ ಸುಮಾರದಾರ ಅವ್ರ ಈಗ ಹೆಂಗ್ ಮಾಡದು
ಕನ್ ಯತಾರೆೇ ಕಾನ ಆರಾಮ ಬಸಲ ಆಕ ಹ ರಿವರ್ಸ್ ಆಗ್ತ ಎತ್ರು ರೂ ಕಡೆತ್
ಮರ ಅವ್ರ ಬೇ ಆ ತರ ಕಡೆ ಅದ್ರೆ ಹೋಲಿ
ಅ್ಯ ಅವ್ರನ್ನ ಮತ್ತ ಇಡುದ್ ಒಬ್ಬೊಬ್ರನೆೇ ಗಡಿ ಕಟ್ಟೆ ಹಾ ಮಾಡ್ಬೇಕ
ಹಾ ಅದ ಸುಮ್ಮ ಮತ್ತ ಆ ಕಡೆ ಆ ಕಡೆ ದೂರ ಹೋಗಲಿ ಪಾಯ ಬ್ರೇ
್ರೆ ಬಿಡಿದ್ರ
ನಾವವು ಇಬ್ಬರು ಬೇದಿ ಆಡ್ತಿದಿಲ್ಲ ಮತ್ತೆ
ಹ ಎಟ ನಿಮಿಷ ಆತ್ ನೋಡ ಹಾ ಹಾ
ರೀ
ಹಾ ಏನ್ ಅವ್ರು ಗಲ ಎಲ್ಲ ಮಾಡ್ತಾರೆ ಭಯ ಆಯತಲ್ಲರು
ಹ ಏವ ಮರಂತ್ ದೂರ ಹೋಗ ನೀ ಏ ಮಾತಾಡತಿ ಕೆಲ್ಸವತ್ ನನ ಬ ಒಂದ ಸ್ವಲ್ಪ
ಪ್ಪ ಾಕ್ ನೀ ಮ ಾಕ ವಾಪಸ್ಗಾಕಿಮ್ಮತ್ತ ಇದೆ
ಅವಂದ್ ಮೂವತ್ಕನ ಆತಾರ ಏನದ ಮೂವತ್ ಮೂವತ್ತ
ಹ ಇಪ್ಪತ್ತಾಕತ್ತ ಮೂವತ್ಾಕತ್ತ ಜ ಐವತ್ತು ರೂಪಾಯ ಐವತ್ತು ರೂಪಾಯಿ
ಅಲ್ಲಿೇನ್ ಮೇಸ್ ಹೊಂಟಾರ ನೋಡು ಎರಡು ಚಂದದಾರ ನೋಡು
ಅದಐ ಯಾಕ ಯ್ರ ಕ ಏನ್ ಮಾಡ ಕೆ ತ
ಅ ಇ ಹರಿ ಅಂದ ಹಿಡಿತೇನೆ ಏ ಹಂಗಲ್ಲ
ರಂಡೀ ಮಗ ಬಾ
ಏ್ ಅವ ಏನ್ ಯತಂಗ ಅಲ್ತಮ್ಮತ್ ತಿರ್ಾ ಬಿಡತ್ ನ ಅವ್ನ
ಮ ಮ ಹಾ ಮ ಹಾ ಮ ಮ ಹಾ
ಅಲ್ಲ ಮೋಹ ಮಾಡಾಗ ಮಾರ ನೀಏನ ಬಂದ ಬಂದ ಮುದ್ದಮ್ ಕಿವ ಬೀರು ಅ ಕಡೆ ಹೋಗ ಅವ್ರ
ಹ ಮಟ್ಟ ರತ್ರಿ ಸಂಭಾಯ ಹ ಗಂಟೆೆಗೆ ರರಿ ಸೊಪಾಸ ಮಾತ್ರ ಹನವಾರ ಮನೆ ಆಗುತ್ತೆ ಹಾ ಹಾ
ನಿಂದ ಬ ಅಾನಕೈತತ್ ನೀಗ ಪ್ರರ್ತಿ
ಹ್ಮ್ ನಾ ನಮ್ ಮುನ್ಕೊಂಡ ಹಚ್ಚಿರತ ಆಾಕೋನ
ಅವನುನುಡ್ಡಿ
ೇಸ್ ಗೊಲ ಬುಟ್ಟಿ ನ ರಟ್ಟತ ಹ
ಹಾ ಇವೆಲ್ಲಾ ಇವ ಡೇಸ್ ಗೋಟ್ ಅಂತ ಪೈ ಇದೆ ಏನ್ಲದ ಡೇಸ್ ಗೋನ್ಲ್ ಅಂದ್ರೆ
ಬೇ ನ ಅಲ್ಫ ಬೂಟಿ ನ ಬೂಟ್ ಬೂಟ ಶಾಲೆ ಬೂಟೆನು
ಹಾ ಹ ಬೂಟ್ ಹೌದ್ಲಿ ಬೂಟಿವು ಹೌದು ಡ್ರೇಸ್ ಗಲ್
ಶಾಲಿ ಬೂಟಿನೋ ಇದನೋ ಎದಕ್ಕ ತ ಚ ಅದ ಬಾಯ ಕಡೆ ಹರು ಅಪ ರಪ್ಪಪಾರ ಬಾಪ ಇಲ್ಲೇ ಮನ ಆಯಟ್ ಬಂದ ನೀವ್ ಕೇಳ್ತಿರತ್ತ
ಹ ಹ
ನೀತರತ್ತ ಮಾನ
ಹ ಮತ್ತ
ಮತ್ತ ಮತ್ತೆ ಇವನು ರಂಗನಾಥ ತ ಅಲ್ಲ ಅವನ್ ಮೂ ಹ ಹ ಮ ಕ ನಂಗ್ರ ಎಂ್ರ ಮಾಡ
ಹ ಇಲ್ಲ ಸಮಾಧಾನ ಅದಾ ನೋಡ ಹಂಗೇನಿಲ್ಲ
ಫುಡು ಕಟ್ಟೆ ಚೂ ಚೂ ಅದಾನೋ
ಹಾ ಮತ್ತ ಏನೆಲ್ಲ ನೀ ಮಾಡಡಾಟ ಪುಲ್ ಕಂಗಾಲಮ್ಮ ಬಳ ತಿಲ್ಲಕ್ಕ ಬ ಕೊಡರ ಆ
ಹಂಗ ಏನ್ರ ಅ ತಗ ಅಂದ್ರ ಸರ್ ಡೈಲಾಗ್ ಹೇಳ ಶೇಪ್ಪ ಅಲ್ ತೊಗೊಂಡ ಹಕ್ತೀನಿ ನಾನ
ಹೌದ ಚಪ್ಪಲ್ ತಂದ ಹಾಕ್ತೀನಿ ಅಂದ್ರರಿ ಅದ ಏನ್ಮಗ ಅದು ಹಾ ರಂಗನಾ ರಂಗನಾಥ ಹಕನ ನ
ಹ್ಮ್ ಅದಕ್ಕ ಒಂದು ಚಪ್ಪಲ್ ಐತ ಮಾಡ್ತಾನ
ಹೌದಾ ಮತ್ತ ಅಲ್ಲಿ ಅಜ್ಜ ಬಂದ ನೋಡಲ್ಲಿ ಅವಂದು್ ಅಜ್ಜಂಟ ಆಏಟ ಏನ ಆಯ್ತ ಅಜ್ಾಂ ಟಯಾ ಟಯಣ ಆಯ್ ನೋಡಲ್ಲಿ
ಏನ ಅಜ ಎತ್ತನ ಚಂದ
ಈಗ ಎದ್ದಾನು ಟಯಾ ಟಯ ಮಾಡ ಆಯತೆ ಮಿಸ್ಸಿನ ಜೊತೆ ನೋಡಲ್ ಮಿಸ್ ಅದಾರಲ್ಲಿ
ಹ್ಮ್ ಮನೆ ಹ್ಮರಿ ಸದ್ರ ಇದ ನ ಕ ಸ್ಕ್ರೀನ್ ಓಪನ್ ಆಗ್ತ ಕ ್ರಾಗೋಗ್ರಾಗ ನ ಕಾಟಕತ್ತ
ಏ್ ಮೂತ್ ನಿಮಿಷ ಅಷ್ಟ ಆಯತ್ಲಿ ಮೂವತ್ ಸೆಕಂಡ್ ಅಷ್ಟ ಆಯತ
ಹ್ಮ್ ಅದರ್ಸು ಮಂದಿ ಗಪ್ಪ ಅದನ್ನು ಈ ಅನ ಹತ್ತು ಹದ್ನೈದಕದ್ದು ಕಟ್ ಮಾಡನವಲ್ಲ ಹ್ಮ್ ಬತಿಯ ಮಾಡಾವ
ಮತ್ತೇನಿಲ್ಲ
ಹ್ಮ್ ಹ್ಮ್ ಹ್ಮ್ ಯಾವ್ದೋ ಗಾಡಿಲ್ಲಿ ಬಂದತ್ಲ ಎಕ್ಸ್ಟ್ರೀಮ್ ಇತ ಮೊ್ಣ ಕಂಡ ಐ ಇನಾ ಹಾ ಬೈಕ್ ಇಲ್ಲಿ ಇಲ್ಲಿಂತದ ಬಾಯಲೆ
ಎಷ್ಟಟ್ರೇ್ ಅದ ನೀಲ್ ಕಲರ
ಅಲ್ಲ ಇದ ಕೆಂಪು ಕಲರ ಕರಿ ಕಲರ್ ಆಯ್ತು
ಯಾರದಪ್ಪ
ಯಾರ ಜಾಮಲ್ಲಪ್ಪಾ ಮೊ್ಣಗೊಂಡ ಡಬಲ್ ಸ್ಟ್ಯಾಂಡ್ ಹ ಹ ಅ ಅ
ಹಾಗಿರ್ಬೇಕು ನೋಡ ಕಟ್ ಮಾಡಿ ಬರ್ದತ್ತ ಕಟ್ ಮಾಡಿಯ ಬರ್ದತ್ ಬರ್ದತ್
ಹ್ಮ್ ಹ್ಮ್ ಆತ ಆತಾ ಇಡೇನೆ
ಏ